ನಮಸ್ತೆ ಏನ್ ಮಾಡ್ತಾ ನೆ ಒಣಗೆ ಸುಮ್ಮನೆ ವಾಕ್ ವಾಕ್ ಮಾಡ್ತಾ ಇದ್ದೆ
ಹೌದು
ಹ್ಮ್ ಮತ್ತೆ ಸ್ನಾಯಕ್ಸ್ ಇದಿಂದ್ರಾ
ಹಾ ಚ ಅಂದ್ರೆ ನೀವು
ಹಾ ನಾನು ತಿಿಂದ ಏನ್
ಹ ಸ್ಯಕ್ಸ್ ಬ್ರೆಡ್ಡು ಮತ್ತೆ ಮೊಟ್ಟೆಯಿಂದ ಮಾಡಿದ್ದಿದ್ದು
ಹ್ಮ ಅರಿಾ
ಹಾ ಚೆನ್ನಾಗಿತ್ತು ನೀವೇನ್ ತಿಂದ್ರಿ
ನಾನು ನೂಡಲ್ಸ್ ತಿಂದೆ ಮತ್ತೆ ಕಾಫಿ ಕುಡಿದೆೆ
ಹೂತ
ಹ್ಮ್ ಹೌದು
ಇಷ್ಟಣ್ಣ ನಿಮ್ಗದು ಇಷ್ಟನ್ಣ ನಿಮ್ಗದು
ಇಲ್ಲ ನನಗ್ ನೂಡಲ್ಸ್ ಇಷ್ಟ ಆಗಲ್ಲ ಬಟ್ ಇವತ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಟ್ ಆದ್ರೆ ನನಗ್ ಕಾಫಿ ಅ್ರೆ ತುಂಬಾ ಷ್ಟ
ಹೌದಾ ಹ್ಮ್ ನಿಮ್ಗೆ ಏನೇನ್ ಅಡ್ಗೆ ಮಾಡಕ್ ಬರುತ್ತೆ
ನನಗೆ ಅಡ್ಗೆ ಮಾಡದಕ್ ಬರಲ್ಲ ಕಾಫಿ ಟೀ ಅವಲ್ಲ ಆದ್ರೆ ಮಾಡ್ತೀನಿ ಇಷ್ಟ ಆಗ ಪರವಾಗಿಲ್ಲ
ಹೌದ ನೀ ಈ ಟೀ ಮಾಡಕ್ ಬರ್ತ್ತಾ
ಬರುತ್ತೆ ಕಾಫಿ ಮಾಡಕ್ ಬರುತ್ತೆ ನೀವಗೆ ಬರತ್ತಾ
ಹ್ಮ ನನ್ಗೂ ಬರುತ್ತೆ ಅಂದ್ರೆ ಟೀ್ ಸ್ವಲ್ ಜಾಸ್ತಿ ಕುದಸಿದ್ರೆ ಚೆಾಗಿರುೆ
ಹಾ ಕುದಸ್ರೆ ನೀವು್ ರುಚಿ ಮಸ್ತ ಆಗ ಬರುತ್ತೆ
ಹೌದಾ ಅಂದ್ರೆ ನಾನ್ ಮಾಡಿರೋದೆಲ್ಲ ಅಂದ್ರೆ ಚನ್ ಅಂದ್ರೆ ಇ ನಂಗ ಯಾರು ಅಷ್ಟು ಸಕ್ಕತ್ತಾಗ ಚೆನ್ನಾಗ್ ತುಂಬಾ ಚೆನ್ನ್ ಮಾಡ್ಕೊಟ್ಟೆ ಇಲ್ಲ ಯಾರು
ಹೌದಾ ಒ್ಸತಿ ನಾನ್ ನನ್ನೊಂದ ಮೀಟ್ ಆದಾಗ ನಾನು ನೀ ಮಾಡ್ಕೊಂಡ್ ಬರ್ತೀಂತದೀರಿ ನ ನಮ್ಮ ತೀ ಎಲ್ಲರಿ ಇಷ್ಟ
ಹೌದಾ
ಹ್ಮ್ ಹೌದು
ಹ್ಞೂ
ಹ್ಮ್ ಮತ್ತೆ ಸಮಾಚಾರ ಎಲ್ಲಿಗಾದ್ರರು ಪ್ರವಾಸಕ್ಕೆ ಬ ಪ್ರವಾಸಕ್ಕೆ ಹೋಗಿದ್ರಾ ನಾನು ಹೋಗಿದ್ದೆ
ಹ್ಮ್ ಎಲ್ಲ ಎಲ್ಲಿ ಹೋಗಿದ ನಾನು ಗಾಗನ ಚುಕ್ಕಿ ಬಾರ ಚುಕ್ಕಿ ಮತ್ತೆ ಹಳೆ ಬೀಡು ಮೈ ಅಂದ್ರೆ ಹೊಯ್ಸಳ ಆಡಿದ ನಾಡು ಎಲ್ಲರಿಗೂ ಹೋಗಿದೆ ಮತ್ತೆ ಮೈಸೂರು ಅರಮನೆ ಏ ಗೊತ್ತಾ ಮಹತಿಗಾರ ಮನೆಯಲ್ಲಿ ಈ ಮೃಗಗಳು ಅ್ ಅೆ ಎಲ್ಲಾ ಪ್ರಾಣಿಗಳುಿರ್ ನಿ್ ಯಾವ ಪ್ರಾಣಿ ಇಷ್ಟ
ನನಗೆ ಇದು ಜಿಂಕೆ ಅಂದ್ರೆ ತುಂಬಾ ಇಷ್ಟ
ಹೌದಾ
ಹ್ಮ್ ಹೌದ
ನನ್ಗೆ ನವಿಲು ಮತ್ತೆ ಆ ಕೋತಿಮರಿ ಆನೆ ನಿಮಗ್ ಗೊತ್ತಾ ಏನಾದ್ರು ಆನೆ ಏನಾದ್ರು ಆಕಾರದಲ್ಲಿ ಚಿಕ್ಕದಾಗಿರು ನ ಮನೆಗ್ ತಂದ್ಬಿಟ್ಟ
ಹೌದಾ ಅದಾದ್ರೆ ಆನೆಗಳು ಚಿಕ್ಕಕ್ಕಿರ್ಬೇಕ್ರೆಷ್ಟು ಕ್ಯೂಟ್ ಕ್ಯೂಟ್ ಆಗಿರತ್ತೆ ಅಲ್ವಾ.
ಹಾ ಅದಿನಚನ್ ನಿಮ್ಗೆ ಏನ ಇಷ್ಟ ನಿಮ್ಗೆ ಯದಾರೂ ಕತೆಗಳು ಗೊತ್ತಾ
ಇಲ್ಲ ನನ್ಗೆ ಯಾವ ಕತೆೆಗಳಗಳನ್ನುೂ ಗೊತ್ತಿಲ್ಲ ನಿಮ್ಗೆ ಏನಾದ ಕತೆೆಗಳು ಗೊತ್ತಾ
ಅಂದ್ರೆ ಒಂದ್ ಗೊತ್ತು
ಹ್ಮ್
ಅದ ದೇ ದೇವ್ರ ಮೈ ಅಂದ್ರೆ ಇದ್ರು ಅಕ್ಕ ತಂಗಿಿದಿರ್ತಾರೆ.
ಇಿನ
ಇಬ್ರು ಅಕ್ಕ ತಂಗಿಿದ ಇರ್ತಾರೆ
ಹಾ
ಅಂದ್ರೆ ಇಬ್ರು ಅಕ್ಕ ತಂಗಿಯರು ಮದ್ದೆ ಆಗಿರ್ತಾರೆ ಅಂದ್ರೆ ದೊಡ್ಡ ದೊಡ್ಡವ್ರಗೆ ಏನು ಅಂದ್ರೆ ದೊಡ್ಡ ದೊಡ್ಡವ್ರಗೆ ಮದ ಅಂದ್ರೆ ದೊಡ್ಡವ್ರಿಗೆ ಬಂಜೆ ಮನೆ ಮಕ್ಕಳು ಮಳಾಗಿರೋದಿಲ್ಲ ಮಕ್ಳಾಗಿರೋದಿಲ್ಲ ಮತ್ತೆ ಚಿಕ್ಕೋಳಗೆ ಮಕ್ಳಾಗಿರುತ್ತೆ ಅಂದ್ರೆ ನಾಲ್ಕ್ಕು ಜನ ಮಕ್ಳಾಗಿರುತ್ತೆ ಚಿಕ್ಕವ್ರಗೆ
ಹಾ
ಅಂದ್ರೆ ಅವೆ ದೊಡಮ್ಮ ದೊಡಮ್ಮ ಆ್ಬೇಕಲ್ವಮ್ಮ ಅಂದ್ರೆ ದೊಡ್ಡಮ್ಮಗೆಂದ ಆ ಮ. ಮಕ್ಕಳಿಗೆ ಅವ್ರ ದೊಡ್ಡಮ್ಮ ಆಗ್ಬೇಕಲ್ವಾ ಅವ್ರಿಗೆ ಅಂದ್ರೆ ಅಂದ್ರೆ ಇವಾಗ. ಅಲ್ವಾ ಮಕ್ಳಾಗಿಲ್ದಿರೋ್ರಿಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ ಇರುತ್ತೆ.
ಹಾ ಹೌದು
ಅವ್ರ ಹಾಗೆ ಒಂದ್ಸಲ ಮಕ್ಳಿನ ನೋಡ್ಕೊ ಬರಕ್ಕೆೆ ತಂಗಿ ಮನೆ ಬರ್ತಾರೆ.
ಹ್ಮ್
ಅವಾಗ ಈ ತಂಗಿ ಏನ್ ಮಾಡಿರ್ಬೇಕು ಅಂದ್ರೆ ಆ ಅಂದ್ರೆ ಅವಳಗೆ ಅಂದ್ರೆ ಅವ್ರ ಅಕ್ಕ ಮಕ್ಳು ಅಂದ್ರೆ ಬಂದಜೆ ಅಲ್ವಾ ಮಕ್ಳು ನೋಡಕೆ ಇಷ್ಟ ಆಗೋದಿಲ್ಲ. ಅರೇ ನನ್ ಮಗ್ಳ ನನ್ ಮಕ್ಳು ನಾ ಮುಟ್ಟಿದ್ರೆ ಎಲ್ಲಿ ಶಾಪ ಬಂದ್ಬಿಡುತ್ತೆ ಅಂತ. ಆ ಮಕ್ಳನ್ನ ಅಂದ್ರೆ ಮನೊಳಗೆ ಅಂದ್ರೆ ನಿಮ್ಗ್ ಗೊತ್ತಾ ಪಂಜರ ಬರುತ್ತೆ ಗೊತ್ತಾ ಮಂಕ್ರರಿ ಬರುತ್ತೆ ಗೊತ್ತಾ. ನಾಲ್ಕ್ ಜನ ಮಕ್ಳ ಇರ್ತಾರೆ ಆ ಮಂಕ್ಲಿ ಒಳಗ ಹೊಗಡನ್ನ ಬಚ್ಚಿ ಬಿಟ್ಟು ಅದ ಮೇಲೆ ಕಲ್ಲಿಕ್ ಬಿಡ್ತಾಳೆ. ಹಾ ನಾ ಲಕ್ಕು ಮಂಕ ಒಳಗಡೆದು ಬಚ್ಚಿಕ್ ಬಿಡ್ಾಳ ಒಂದೊಂದ ಮಗನ ಒಂದೊಂದ ಮಗನ.
ಹಾ
ಅವ್ರ ಅಕ್ಕ ಮನೆ ಹತ್ರ ಬರ್ತಾರೆ ಅಂದ್ರೆ ಅವ್ರ ಅಕ್ಕ ಕೇಳ್ತಾರೆ. ಅಹ ಎಲ್ಲಿ ಹೋಗ್ತಾ ಇದ್ಯಾಾ ಅಂತ ಅದಕ್ಕೆ ಅವ ತಂಗಿದರು ನಾನು ಇವಾಗ ಅರ್ಜೆಂಟ್ ಅಂದ್ರೆ ಅವಸರದದಲ್ಲಿ ಇದೀನಿ ನಾನು ಸಂತೆಗ ಒೋಗ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಹೌದಾ ಪರವಾಗಿಲ್ಲ ಅ. ಅೆ ಪ ಅೆ ಅ ಅಂದ್ರೆ ಪ್ೀಸ್ ಮಕ್ಳನಾದ್ೂ ನನ್ಗೆ ತೋರ್ಸೋ ಅವ್ರನ್ನ ತುಂಬಾ ನೋಡ್ಬೇಕಂತ ಅನಿಸ್ತಿದೆ ಅಂತ. ಅದಕ್ಕೆ ಅವಳ್ದವಳು ಇಲ್ಲ ಮಕ್ಕಳು ಎಲ್ಲೋ ಹೊರ್ಗಡೆ ಹೋಗಿದ್ದಾರೆ ಸಂತೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಅದ್ ಬಂದ್ಬಿಟ್ಟು ಅವ್ರಗೆ ಎಲ್ಲ ಗೊತ್ತಾಗತ್ತೆ ಅಂದ್ರೆ ಹೇಳ್ತಿ ಕೇೇಳಸ್ಕೊಳ್ಳಿ ಅಂದ್ರೆ ಹೆಂಗ್ ಗೊತ್ತಾಗತ್ತೆ
ಹಾ ಹೇಳಿ
ಅವ್ರು ಅಂದ್ರೆ ಅವಳ ಹೇಳ್ತಳೆ ಆಚೆ ಕಡೆ ಹೋಗಿದಿದ್ದಾರೆ ಮಕ್ಕಳ ಸಂತೆ ಹೋಗಿದ್ದಾರೆ ಅವ್ರ ಅಪ್ಪ ಜೊತೆ ತಂತ ಅವಾಗ ಅವ್ಳಗಿದ್ದವಳು ಮತ್ತೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾಳೆ. ಮಕ್ಳು ನಿಜವಾಗ್ಲುೂ ಹೋಗಿದಾರಾ ನಿಜ್ವಾಗ್ಲಲು ಹೋಗ ಲ್ಲ ನಿಜವಾಗ್ಲುೂ ಹೋಗಿದ್ದಾರಾ ಅಂತ ಅವ್ನೂ ನಿಜವಾಗ್ಲು ಹೋಗಿದ್ದಾರೆ ನಿಜ್ವಾಗ್ಲು ಹೋಗಿದ್ದಾರೆ ಅಂತ ಹೇಳ್ತಾರೆ.
ಹ್ಮ್ ಅವಳು ಅಂದ್ರೆ ಅವ್ಳ ಸುಳ್ಳ ಹೇಳ್ತ
ಹ ಸುಳ್ಳ ಹೇಳ್ತಾಳೆ ಅದಕ್ಕೆ ಅವಳಿದ್ದೋಳು ಮತ್ತ ಮತ್ತೆ ಈ ಮಂಕೀ ಒಳಗಡೆ ಇರೋದ ಯಾರು ಅಂತ ಕೇಳ್ತಾರೆ.
ಹಾ
ಅವಳ ಇದ್ದವಳು ಅದ್ರೊಳಗಿರೋದು ಕಲ್ಲು ಅಂತ ಹೇಳ್ತಾಳೆ ಅದಕ್ಕೆ ಹೇಳ ಫೂಲ್ಲು ಕೋಬ ಬಂದ್ಬಿಟ್ಟು ನಿನ್ ಮ ಅಂದ್ರೆ ನಿನ್ ಮಕ್ಳು ಅಲ್ಲಿ ಇಲ್ಲ ಅಂದ್ರೆ ಅವಳ ಅವರ ಅಲ್ಲೇ ಕಲ್ಲಾಗ್ ಬಿಡ್ಲಿ ಅಂತ ಹೇಳ್ತಾರೆ. ಶಾಪಾ ಕೊಟ್ಬಿಡ್ತಾಳೆ. ಅದು ಶ ಅವ್ಳ ಶಾಪ ಕೊಟ್ಟಾಗೆ ಅವ ಅಂದ್ಬಿಟ್ಟು ಹೋಗ್ತಾಳ ಅವಳ ಶಾಪ ಅವಳ ಆಮೇಲ್ ಮಂಕಳನ್ ತೆಗಿತಾಳೆ ಎಲ್ಲಾ ಫುಲ್ಲು ಕಲ್ಲಾಗಿರುತ್ತೆ ಆ ಮಕ್ಕಳೆಲ್ಲಾ ಕಲ್ಲಾಗಿರ್ತವೆ. ಹ್ಮ್ ಅದಾದ್ಮೇಲೆ ಅವ್ಳ ಓಡ್ ಬಂದಿ ಅವ್ರ ಅಕ್ಕನತ್ರ ನೀ ನನ್ ಕ ಕೈ ಮುಗಿತೀನಿ ನನ್ ಮಕ್ಳುನ್ನ ಮುಂಚೆ ತರಾ ಮಾಡ್
ಹ್ಮ್
ಆದ್ಮೇಲೆ ಅವಳು ಅವಳ ಹೇಳ್ತಾಳೆ ನೀನ್ ಈ ತರ ಮಾಡಿ ತಪ್ಪ ಅಂದ್ರೆ ತಪ್ಪನ ಯ ಮಾಡ್ಬಾರ್ದು ಅಂದ್ರೆ ನೀನ ಒಂದ್ ದೇವತೆ ಆಗು ಅಂದ್ರೆ ಈ ನೀನು ಎಲ್ಲರಿಗು ಉದಾಹರಣೆ ಆಗುವ ಅಂತ ಅವಳ ಅಲ್ಲೇ ನೆಲ್ಸ್ತಾಳೆ ಇದ ದೇವ್ರು ಅಲ್ಲೇ ನೆಲ್ಸ್ತಾರೆ ಅಂದ್ರೆ ಅಕ್ಕ ಪಕ್ಕ ಊರಲ್ಲಿ ಅಕ್ಕ ತಂಗಿರು ಅವ್ರ ಇಬ್ಬರು ದೇವರುಗಳು.
ಹ್ಮ್
ಹ್ಮ್ ಇಷ್ಟೇ.
ಹೌದ ನೀ ಚೆನ್ನಾಗ್ ಹೇಳಿದ್ರಿ ಕಂಡ್ರಿ ಕತೆ ಇದ್ ನಂಗ ಇಷ್ಟ ಆಯ್ತು. ಮತ್ತೆ ಯಾವತರ ಕತೆಗಳು ಗೊತ್ತ ಈತರದ್ದು.
ಇಲ್ಲ ಅನ್ರಿ ಇವಾಗ ನೆನಪಾಗ್ತಿಲ್ಲ ನೆನಪ ಆದ್ರೆ ಹೇಳ್ತೀನಿ ನಿನ್ಗೆ.
ಹಾ ನನ್ಗೆ ಈ ತರದ್ದಲ್ಲ ಕತೆಗೊಳ್ ಗೊತ್ತ್ ಇಲ್ಲ ನನಗೆ ಫಸ್ಟ್ ಟೈಮ್ ಕೇಳ್ತಿರೋದು ನಂಗಾದ್ರೆ ಮಹಾಭಾರತ ಮತ್ತ ರಾಮಾಯಣದ ಕತೆಗಳೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತ ಅಷ್ಟೇ.
ಹೌದಾ.
ಹ್ಮ್ ಚೆನ್ನಾಗ್ ಹೇಳುದ್ರಿ ಕತೆ ನಂಗಿದ ಇಷ್ಟ ಆಯ್ತು. ಹ್ಮ್ ಮತ್ತೆ ನಿಮಗೆ ಮಲ್ನಾಡ್ ಕರ್ತ ಹೇಳಿ ಹೇಳಿ
ಹ್ಮ ಮತ್ತೆ ನಿಮ್ಗೆ ಇನ್ನೊಂದ್ ಗೊತ್ತಾ ಅಂದ್ರೆ ನಾವು ತಪ್ಪನ್ನ ಅಂದ್ರೆ ಈ ತಪ್ಪು ಮಾಡಿದ್ರು ಕೂಡ ನಾವು ಅಂದ್ರೆ ಒಬ್ಬೊಬ್ರು ಕೇಳ್ತಾರಲ್ಲ ನಾನ್ ತಪ್ಪ ಮಾಡಿದ್ರು ನಂಗ ಶಿಕ್ಷೆ ಆಗ್ಬಾರ್ದು ಆತರಾ ಎಲ್ಲ ಹೇಳ್ತಾರಲ್ಲಾ. ಇದಕ್ಕೆ ಗೊತ್ತಾ ಯಾರೋ ಒಬ್ಬ ಇದ್ದ ಅವ್ರ ಹೆಸರು ನಿಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ
ಹ್ಮ
ಅವ್ರ ಇದವ್ರು ಅವ್ರ ಅಂದ ಆಕ್ಚುಲಿ ಅಂದ್ರೆ ಅವ್ರ ದೇವತೆ ಆ ದೇವತೆಗಳು ಅಂದ್ರೆ ಅವ್ರ ಹೇಳಿದ್ ಅಂದ್ರೆ ಅವ್ರ ತಾಯಿ ಅವ್ರ ಮಗನ್ ಅವ್ರ ಮಗನ್ಗೋಸ್ಕರ ಕೃಷ್ಣನಲ್ಲಿ ಕೇಳ್ಕೋತಾಳೆ. ನನ್ ಮಗ ಏನೇ ತಪ್ಪ ಮಾಡಿದ್ರು ನೀನು ಆ ಅವನ್ನ ಸಾಯಿಸೊ ಹಾಗಿಲ್ಲ ಅಂತ.
ಹ್ಮ್
ಅದಿಕ್ಕೆ ಅವಳಿದ್ದವಳು ಆ ಆತರ ಎಲ್ಲ ಒಪ್ಪಕೊಕ್ ಆಗೋದಿಲ್ಲ ಅಲ್ಲಾ ಕೃಷ್ಣನ್ಗೆ.
ಹಾ
ಅದಕ್ಕೆ ಕೃಷ್ಣ ಇದ್ದೋನು ಅದಕ್ಕೆ ಅವ್ರ ತಾಯಿ ಒಪ್ಪಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕೃಷ್ಣ ಅಂದ್ರೆ ತಾಯಿ ಇದ್ದೋಳು ಸರಿ ಆ ಅ ಅಂದ್ರೆ ಒಂದು ನೂರ್ ತಪ್ಪ ಮಾಡೋವರ್ಗೂನ ಆದ್ರೂ ನೀನ್ ಸಾಯಿಸ್ಬಾರ್ದು ನಮ್ಮ ಮಗನ್ನ ಅಂದ್ರ ಯಾಕಂಗ ಹೇಳ್ತಾರೆ ಅಂದ್ರೆ ಯಾರ ನ ತಪ್ಪ ಮಾಡುದಿಲ್ಲ ಅಂತ ನಂಬಿಕೆ ಮೇಲ ಹೇಳ್ತಾಳೆ.
ಹ್ಮ್
ಅದಾದ್ಮೇ ಅವನು ತುಂಬಾ ಕೆಟ್ ಕೆಟ್ ಕೆಟ್ ಕೆಟ್ ಕೆಟ್ ಕೆಟ್ ಮಾತ್ ತರ್ತಾನೆ ಇರ್ತಾನನೆ ಕೃಷ್ಣನ್ಗೆ ಅವ ಅವನು ಯಾರೋಬ್ಬರಾನ ಅವನ ಇಚ್ಛಾ
ಹ್ಮ್
ಅದಾದ್ಮೇಲೆ ಅವನ್ ಕೃಷ್ಣ ಹಾಗೆ ಅಂದ್ರೆ ಕೌಂಟ್ ಮಾಡ್ತಾನೆ ಇರ್ತಾನೆ ಒಂದು ಎರಡು ಮೂರು ತೊಂಬತ್ತೊಂಬತ್ತು ನೂರು ಅಂತ ಯಾವಾಗ ಅವ ನೂರ್ನ ತಪ್ಪ ಮಾಡ್ತಾನೋ ಅವಾಗ ಅವನ್ ಸುದರ್ಶ ಚಕ್ರ ಚಕ್ರನ ಬಿಟ್ಟ ಬಿಟ್ಟ ಸಾಯಿಸಿ ಬಿಡ್ತಾರೆ ಅದಕ್ಕೆ ಜಾಸ್ತಿ ಯಾವುದೂ ಅತಿಯ ಆಗ್ಬಾರ್ದು ಅಲ್ವಾ
ಚೆನ್ನಾಗಿ ಕಥೆ ಏನು
ಕೇಳಸ್ಕೊಳ್ಳಳೋ ರೀತಿ ನಂಗೆ ತುಂಬಾ ಇಷ್ಟ ಆಯತತ್ನ್ರಿ
ಹೌದಾ ನೀವ್ ಚೆನ್ನ್ ಕತೆ ಹೇಳ್ತಿದೀರಾ ಅಷ್ಟ್ ಚೆನ್ನ್ ಕತೆ ಹೇತಿದೀಿ ಅಂದ್ರೆ ನನ್ ಕೇಳಳ್ಸ್ಕೊಂಡೆ ಇ ಹೇಳೋದಿಕ್ ಆಾಗತ್ತಾ ನೀ್ ಇದೆ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ ಕತೆಗಳೆಲ್ಲಾ ನೀವೆಲ್ಲಾ ಇದೆಲ್ಲ ಹೆಂಗ್ ತಿಡ್ಕೊಂಡ ನೀವುವೆ ಎಲ್ಲ
ಅಂದ್ರೆ ನಂಗೆ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಅಂದ್ರೆ ನಿಮಗ್ ಗೊತ್ತಾ ನಂಗೆ ಎಲ್ಲಾ ಧರ್ಮದ ಏನೇನೆಲ್ಲಾ ಆಗುತ್ತೆ ಎಲ್ಲಾ ಎಲ್ಲ ತುಂಬಾ ವಿಷಯಗಳನ್ನ ತಿಳ್ಕೋಬೇಕು
ಹೌದಾ ನೀವ್ ಹಿಂಗಗೆ ಚೆನ್ನಾಗಾಗಿ ತಿಳ್ಕೊಂತ ನಿದ್ದೆ ಸ ಇಲ್ಲ ಮುಂದೆ ಬರ್ತೀರಾ ಯಾವ್ದಾದ್ರಲ್ಲ ಅವ್ರಿಗೆ ನಿಜೆ ನಂಗೆ ತುಂಬಾ ಇಷ್ಟ ಆಯ್ತು ನಂಗಗೆ ಇಷ್ಟ ಆಯ್ತ್ ನೀವ್
ಹೌದ
ಹ್ಮ ಹೌದು
ಹ್ಮ್ ಮತ್ತೆ ಏನ್ ಸಮಾಚಾರ ಎಲ್ಲಾ ಆರಾಮ ಇದತ ಜೀವಿನ
ಹಾ ಆರಾಮಾಗಿದೆ ನಿಮ್ದು ಜೀವನ ಎಲ್ಲಾ ಚೆನ್ನಾಗಿದೀಯಾ ಪರೀಕ್ಷೆ ಯಾವಾಗ ಮುಂದೆ
ಹ್ರ ಪರೀಕ್ಷೆ ಏನು ಗೊತ್ತಿಲ್ಲ ಅವರು ಹೇಳ್ತೀನಿ ಅಂತ ಹೇಳಿದಿದ್ದಾರೆ ಹ್ಮ್ ಅಷ್ಟೇ ಕಲ್ರಿ
ಹಾ ಮತ್ತೆ ಸಮಾಚಾರ ಹಾ ಕುಡ್ದ ಅವಾಗಲೇ ನೀವು ಕುಡಿದೀರಾ ನೀವು ಕಾಫಿ ಕುಡಿತೀ ಟೀ ಕುಡಿತೀರಾ
ನನ್ಗೆ ಅದು ನನ್ನ ಮನ್ಸ್ಥಿತಿ ಮೇ ನಿಂತಿರುತ್ತೆ ಮ ನಾನು ಕಾಫಿ ಎಂದ್ರೆ ಕಾಫಿ ಕುಡಿತೀನನಿ
ಹ್ಮ ಹೌದಾ ಮತ್ತೆ ನಿಮ್ಗೆ ಯಾವ ಹಣ್ಣು ತುಂಬಾ ಇಷ್ಟ ಆಗತ್ತೆ ಹಣ್ಣ ಅಲ್ಲದಲ್ಲಾ
ನಂಗೆ ಸೀತಾಫರ ಅಂದ್ರೆ ಜಾಸ್ತಿ ಇಷ್ಟ
ಹೌದಾ ನಿಮ್ಗ ತುಂಬಾ ಇಷ್ಟ ಆಗತ್ತಾ
ನಮ್ಮ ಅಕ್ಕಗೆೆ ಸೀತಾಪಾ ಅಂದೆ ಒಂದ್ ಚೂರು ಇಷ್ಟ ಇಲ್ಲ
ವಾ ನೀಬರು
ಹ್ಮ ಅಂದ್ರೆ ಅದೊಳಗಡೆ ಬೀಜ ಇರುತ್ತೆ ಅಲ್ವಾ ಅದನ್ನ ಒಂದೊಂದ ದಿನ ಬಿಡ್ಸಿ ಬಿಡ್ಸಿ ಬಿಡ್ಸಿ ತಿನ್ನೋಕ್ ಇಷ್ಟ ಆಗುದಿಲ್ಲಾ ಅಂತ ಹೇಳ್ತಾಳೆ ಅವಳು ಹ್ಮ ನಂಗೆ ಎರಡನೇ ಹ್ಮ ನಂಗೆ ಎರಡನೇ ಜಾಗದಲ್ಲಿ ಇರೋ ತುಂಬಾ ಇಷ್ಟವಾದ ಹಣ್ಣಿ ಯಾವ್ದು ಹೇಳಿ
ಯಾವ್ದು ಮಾವಿನಣ್ಣ
ಅಲ್ಲ ಅದು ಕೂಡ ಸೇಬುವ ಇಂದನೇ ಎಂಡಾಗುತ್ತೆ ಅಂದರೆ ಅಂದ್ರೆ ಅದ್ರ ನಂಗೆ ಗೊತ್ತಿಲ್ಲ ಕರೆಕ್ಟಕ್ ಅದನ್ನ ಏನಂತ್ರ ಅದನ್ನ ತಿಂದ್ರ ಅಲ್ಲೆಲ್ಲಾ ಕಡ್ತಾ ಬರುತ್ತೆ
ಹೌದಾ ಗೊತ್ತಿಲ್ಲ ಯಾವ್ದದು
ನನಗೂ ಗೊತ್ತಾಗ್ತಿಲ್ಲ
ಹೌದಾ ಹ್ಮ್ ಬಿಡಗರಲಿ ಪರವಾಗಿಲ್ಲ ಮತ್ತೆ ನಿಮಗೆ ಸಿಟಿವಲ್ಸು ಇಷ್ಟ ಆಗತ್ತ ಅಥವಾ ಕಾರ ತಿನ ಸುಚ್ತಾಗತ್ತ
ಸ್ವೀಟ್ ತಿಂಡಿ ಇಷ್ಟ ಆಗುತ್ತೆ
ಹೌದಾ? ..
ಹ್ಮ್. .
ಸರಿ, ಹಾಗಾದ್ರೆ ಇನ್ನೇವಾದಾದ್ರೂ! ಕರೆ ಮಾಡ್. .. ಧನ್ಯವಾದಗಳು, ಹಾ. .. ..